ಮ ಸುದ ಕ ಕೆ ಹೆಂಗ ಹಓದ ಸ್ಟಾರ್ ಮಾಡ್ರ ಇನ್ ಆಯ್ತ್ ಟೈಂ ಇಲ್ಲ ಸೆಪ್ಟೆಂಬರ್ ಇಪ್ಪತ್ನಾಲ್ಕಲ್ಲಿ ಎಕ್ಸಾಮ್ ಫಿಕ್ಸ್ ಆತವ
ಬರಬ ನೀರದು ಅಮರು ಎಂಗ ಅಡೆ ಇ ಹ್ಮ ಸ ಉ ನಾನೇ ಮಾತಾಡ ಮೊಹನ ಹ ಎರಡ ಮಾಡ ಮಾಡಿವಿ ಅದ್ರೊಳಗ ಮೂರ್ ಸಕ್ಸಸ್ ಅವಾರ್ಡ್ ಫೇಲ್ ಅವ ಒಂದಿನ್ಫ ಹ ಒಂದ ನಾನಲ್ಲಿ ಏನದು ಪ್ಪ ನಾ ಎತ್ತದಲ್ಲ ಎತ್ತೀನಿ ನಿನ್ ಜಾಯ್ನ್ ಆಗಿಲ್ಲದು
ಯಾರು
ಮಾತಾಡವಲ್ಲಿದ್ದೀನೇನು ಕೇಳ ಬೇಕಾದ್ರೆ. ಮತ್ತೇನ್ ಅಂತ
ಅಮ್ಮರ ಜಗಡ ತ ಮ ಹ ಯಾರ ಜತಿ ಮ
ಆಕೆ ಶಸ ಅಕಪ್ಪ
ಸುಮನೆ ಏನು. ಕಸ ಸ್ಯಾರತಿ ರಣ ಸಯಾರತು ತ ಬದಲ. ಇವತ ಸೈನ್ ಮಾಡದತ್ತಪ್ಪ ಹ್ಮ.
ಇವ ಸೀದಾ ಹೋಗಿ ಹೇಳಿ ಬತ್ತಾಗ ಇನ್ನು ಜಗ್ಗಿ ಮಂದ ಇದ್ರು ನಡಬಾರಕ ಹಾಕಗ ಹಾಕ್ಕ ಕೊಡ್ಬೇಕಿತ್ತು.
ಮರೆ ವಾಹ. ಹೊಸ ಹುಗ ನಾ ಏನ್ ಮಾಡ್ಲಿ. ಕರದ್ಲಾ.
ಹೌ ಪಪ್ಪಿ ಇಲ್ಲ ಇಲ್ಲ. ಅಮ್ಮರ್ ಸ್ಮಾರ್ಟ್ ಕನ ಇಷ್ಟ ಆಗಬಟ್ಟ ಅದ. ಅಮರನಾಡಿ ಇಷ್ಟತ . ಏ ಅಮ್ಮ ನೋಡ ಹೆಂಗ ನೋಡ ಯಾರ ಹೇಳಸ. ಚಾನ್ಸ್ ಎಲ್ಲ ಗೊತ್ತ ಅಮ್ಮ ಗೊತ್ತ. ಇಲ್ಲಿಲ್ಲ ಹೇಳ್ತಿನ್ ತಗೋ ಯಾರು
ಎಲ್ಲಿ ನೋಡ್ತರು. ಪೂಜ ಸೂಟ್ ಆತದಾನ ಅಂತ ಹುಡ್ಲಿಕ್ಕೆ ಹಾರ ಬ್ರೇಕಪ್. ನಾ ಪ್ಯಾಕ್ಪ್ ಮಾಡ್ತಿಲ್ಲಿಲ್ಲ. ಆನಂದಕ್ಕೆ ಜ ಜಗ ಆಡಿಲ್ಲ ತುಂಬಾಗ ಮಾಡ್ತಾರ ಮತ್ತೆ ಮಾಡ್ತಾರ ಅವ. .
ಹ ವದ್ಬುಡ್ತ್ ಹ ನಾನು ಹೋಗದ ತಿಳ್ಕೊಳಿ ಬಿಡ ಆದ್ರ ಅಂತ ನಂಗ್ ಹಾ ಹಾ ಹಾ.
ಹಂಗೆಗೆದೋ.
ಅಮ್ಮರು ಹೊಡಿಟಿಯಾಲಾ. ಹಾ ಆನಂದ್ ಹಿಡಿತಾನಾ ಹ್ಮ್ ಮತ್ತೆ ಆನಂದ್ ಹೊಡಿತನ. . .
ಶು ಡೋಂಟ್ ನೋ ದೆಮ್ ರಿಜೆಕ್ಟ್ ದ ಕಾಲ್ ಹೆಸರು ನೋಡು. ಅಮ್ಮಾವರದು ಇಗ್ ಹೈ ಅವ ಮಾಡಿದನೋಡು ಇಗ್ ಹಾ ಹಾ ಏನ್ ಮಾಡಂದಿಗ್ಲೇ ಏನಿಲ್ಲದು ಹೋಗೇತ್ ತಗೋ ಅದು ನಂಗು ಯಾ ಕಾಲ್ ಹೋಗೆದೀಗ್. ಆವಂದ್ ಕಟಾಗೆದ್ ಅವಾಗೆ ಇದ್ರೊಳಗ್ ಒಂದ್ ಹೋಗಿತ್ ಹ್ಮ್ಮ್ ಇಗ್ ಯಾರ್ ಕಾಲ್. ಮಾತಡತಿನ ನನ್ ಮಾಡ್ಟ್ನಿ ನಿಂದೆನ್ ಕಟ್ ಮಾಡ್ಲಾ. ಬೇಡ ಬೇಡ ಇರ್ಲಿ ಅಷ್ಟೇ ಇರ್ಲಿ ಬಿಡ್ ಅಷ್ಟೇ ಇಲ್ರಿ ಕಟ್ ಮಡಂಲೆ ಇದು ಇಲ್ರಿ ಅಷ್ಟೇ ಇಲ್ರಿ ಅಷ್ಟೆ ಅಜಿ ಯಾರು ಬರ್ಲಿ ಕೆಲ್ಸಕ್ಕೆ ನಿದದ್ರಾ ಕಟ್ ಅಗೆದ್ ಆಲ್ರೆಡಿ ಕಟ್ ಮಾಡ್ಲಿ ಹ್ಮ್ ಕಟ್ ಮಾಡ ಮತ್ತನ್ ಕೆಪ್ ಹೇಳಿಾ ಸುಕ್ ಅನಂಗ್ ಆದಿಯ ಹ್ಮ್ಮ್. ಈಗ ಒಂಟಾದ್ ಕಾಲ್ ಹಾ . ಕಟ್ಟಗದ.
ಅಷ್ಟೇ ಇರ್ಲಿ ಬಿಡು ಅದ್ ನೀನ್ ಫೋನ್ ಹಂಗೆ ಆದನ್ ನಿನ್ . ಹಾ.
ಎಷ್ಟ್
. ಏನಮ್ಮ ರೆಕ್ಸ್ಪನ್ಸ್ ಬರವಲ್ದು ರೂಮ್ದೇಗ ಹ್ಮ. ನೀ ಸಂಡೆ ಮುಷ್ಕಡ ಮೋಸ. ಹ ಸಂಡೆ ಮುಸ್ಬೇಕಾಯಿತು ಹ